ಹಲೋ
ಏನ್ ಮಾಡ್ತಿದೆ
ಯತಾವ ನೀ ಬಸ್ಸ್್ಟಡ್ ಎಡಕೊಂಡ
ಮುಗಿತ ಕೆಲ್ಸ
ಹಾ ಮುಗತಿ ಈ ನೆಡ್ಕೋಯತ ಹಾ
ಅದೇನ್ನು ಹತ್ತವರ್ ಡ್ಯೂಟಿ ಮಾಡೋದು ಅಂಂತಿದೆ ಹತ್ತುರ್ ಡ್ಯೂಟಿ ಥರ್ ್ಯೂಟಗ ಬರಿ ಮ ಮೂನ್ನೂರ ಅರವತ್ತು ರೂಪಾಯನಾ
ಇನ್ನ ಎಷ್ಟು ಕೊಟರು ಎಲ್ಲ ಮಾಡಕ ಕೆಲ್ಸಕ್ಕ ಇನ್ನ ಎಷ್ಟು ಕೊಡ್ತಾರೆ
ಹ್ಮ ಇನ್ನ ಎಷ್ಟ ಅಂದ ಅಥ ಗಂಟು ನೂರು ಗಂಟೆಗೆ ಗಂಟಗೆ ಅರವತ್ತು ರೂಪಾಯಿನ ಬಿತ್ತು ಅಷ್ಟಿಯಾ
ಹ ಅಷ್ಟ ಅದ ಇಷ್ಟ ಮಾಡದು ಹೊತ್ತದ ಹ
ಬಾಳ ಎತದ್ದು ಬರದು
ಹ ಎಷ್ಟೊತ್ತಾರ್ದಾಗ ಗೊತ್ತಿಲ್ಲ
ಮತ್ತ
ಬತ್ತದ ಬಾರ ಲೇಟ್ ಆಯತ ನಾನು ಹೋಗಿ ಅಂತಂತು
ಬಾವು ನೀವು ಹಯ್ತೀರನ ಊರ್ಗಂಗರ
ಇಲ್ಲ ಬರಲ್ಲ ಅಂತ ಕಾಯ್ಕೊಳ್ಳ ಹೋಯ್ತೀನಿ ನೀ
ಹ್ಮ್
ಎಂಟವರ ಬಸ್ ಅದ
ಎಂಟೂವರೆ ಒಂಬತ್ ಗಂಟೆ ಅ ಬರ್ಬೋದು ಹ್ಮ್ ಎಂಟುವರೆ ಎಂಟುವರೆ ಒಂಬತ್ತು ಕಂಂತ ಊರ್ಬಹದು
ಎಂಟುವಾರ ಬಸ್ ಬತ್ತಲ ಊ್ರಗ ಅದಕ್ಕೆ ಹೋಗೋದು
ಹ್ಮ ಲಿ ಒಂಬತ್ ಕಣ ಲೇಟ್ ಆಗಬಡಲ್ವಾ
ಇಲ್ಲೇ ಆರು ಮುಕ್ಕಾಲುಗ್ ಆರುೂ ಮೂವತ್ತೈದಕ್ಕೆನ ಬತ್ತ ಬಸ್ ಆಾರ ಮೂವತ್ತೈದಕ್ಕೆ ನಲ್ವತ್ತಕ್ಕೆ
ಹ್ಮು ಹ್ಮ್
ಸ್ಟ್ಯಾಂಡ್ಗೆ ಹೋಗ ಗಂಟೆಗೆ ಏಳ್ ಗಂಟ
ಹ್ಮ್
ಇನ್ನು ಅಲ್ಲಿಂದ ಅಲ್ಗ ಹೋಗಂಟ ಏಳುವರೆ ಏಳು ಮುಕ್ಕಲು ಯಐತ ಬೇಗೂರು ಹೋಗಂ
ಹ್ಮ್ ಎಂಟುವರೆ ಗಂಟೆ ಅಲ್ಲಿಗೆ ಬೇಗಲ ಏನ್ ಮಾಡಿದೆ
ಎಂಟು ಐವತ್ತಕ್ ಭತ್ತ ಬಸ್ಸು ಊರ್ ಬಸ್ಸು
ಅಲ್ಲೇ ಬಸ್ ಸ್ಟ್ಯಾಂಡ್ಗೆಯಾ
ಹ್ಮ್ ಏ ಏಳು ಐವತ್ತು ಇಪ್ಪತ್ತನ
ಹ್ಮ್
ಏಳು ಐವತ್ತಕ್ಕೆ ಬಂದ್ರಾ ಬಸ್ ಹತ್ಕೊಂಡು ನಿಮ್ಮ ಕುಂತು ಅಂದರೆ ಎಂಟು ಕಾಲಕ್ಕೆ ಬಿಡ್ತಾನೆ ಎಂಟೂವರೆಗೆಲ್ಲ ಊರ್ಗೆ
ಹ್ಮ್ ಊಟ ಮಾಡ ಲಡತ ತಂಗಾರ ಊರ್ ಮಾಡ್ದ ಲೇಟ್ ಆಯ್ತಾ
ಊಟ ಮಾಡೋದೇನೇ ಒಂಬತ್ತು ಗಂಟೆ
ಹ್ಮ್ಲ ನೀವು ಹಾಗಟ ಐಕ್ಲ ಮನೆ ಕ ಹಿ ಇರ್ತವಲ್ಲಾ
ಮನ ಕದಾವಮ್ಮದ
ಇಲ್ಲೇ ಬೆಳಿಗ್ಗೆ ಬರ ಬೆಳಿಗ್ಗೆ ಬರವತ್ಕೂ ಇದ್ದೀರಲ್ಲ
ಬೆಳಿಗ್ ಬೆಳಿಗ್ಗನಾಗ ಒಂದೊಂದ ದಿನ ಎದಿರ್ತಾರೆ ಒಂದೊಂದ ದಿನ ಎದ್ದಿರಲ್ಲ
ಹಾ
ಮಲ್ಲಿಕ್ಕೋಗ್ಬಿಟ್ಟಿರ್ತಾರೆ
ಸರಿ ತಕ್ಕ ಆಯ್ತು ಮತ್ತೆ ಹೂಗಿದ್ದು ಈಗ ಬಂದ ಇಟ್ಕಪಾಟಿ ಬಂದಿದ್ದಿ ಮೂವತ್ತು ಲಕ್ಷ ಸಾವರ ಹ್ಮ್ ಚಾಗ ದುಡ್ಡು ಕಳಿಸ್ಬೇಕಂತ
ೋಡ್ಡಾ
ಹ್ಮ್
ದುಡ್ಡು ಕಟ್ಬೇಕಾ
ದುಡ್ಡ ಕಲಿಸಬೇಕಂತ ಈಷ್ಟ ಹೋಗಿ ಸುತ್ತರ್ಲ ಹೋಗಿ ಎ ಟೈಮಲಿ ಹಾಕ್ಬಿಟ್ಟು ನಾನು ಚಿಕ್ಕಪ್ಪನಗ ಪೇ ಮಾಡೋದು
ಹ್ಮ್
ಹ್ಮ್ ಇ ಆಡ
ಯಾವ್ದ ಡ್ ಕಟ್ಬೇಕು
ಅ ಅ ಸ ಕಟ್ಟ ಬಕಲ್ಲ ಹ್ಮ್ ಸರಿ ತಗ
ಮನಾ
ಏನ್ ಇಲ್ಲ ಕಾಲೇಜ್ ಹೋಗಬೇಕು
ಹ್ಮ್
ಅವ ತಾಳಟಗಟ್ ಕೊಟ್ರ ನಾಳಕ್ ಹಯ್ತನಿಲ್ಲ
ಕೊಡ್ನಲ್ ಇವತ್ತು
ಹ್ಮ ಕೊಡ್ತನಿ ಅಂದ್ರು ಮೂರು ಗಂಟೆ ಕೂಡ ನಾಕ ಗಂಟ ಗಂಟೆ ಕಾಯಸಿದ್ರು ನಾವು ಕಾಯ ಗಂಟ್ ಕಾದ್ನು
ಹ್ಮ್
ಮೇಲೆ ಆಾಗಸ್ಕೊಂಡ್ರೆು ನಾಳಾಕ್ ಕೊಟ್ರಿ ಬರ್ ಹ್ಮ್
ನಾನ ಇವತ್ತು ಹೊಟಾರ ಏನ ಅಂತಿದ್ದೀಿ
ಹಾ
ಇವತ್ ಕೊಡ್ತಾರ ಅಂತ ಅಂದಿಲ್ಲಾ ಅದಕ್ ಇವತ್ ಕೊಟ್ಲಕರ ಏನ ಅಂತ
ಹ್ಮ್ ಕೊಡ್ತಾರೆ ನಾಳಕ್ ಕೊಡ್ತರ ನಾಳ ಹೋಗಬರ್ಗ ಬೇಕನ
ಹ್ಮ್
ಹಾ
ಕೊಟ್ರ ಇಸ್ಕಂದು ಪುನಃ ಕಾಲೇಜ್ ಹೋಗ್ಕ್ಕ
ಎಕ್ಸಾಮ್
ಹ್ಮ್ ಕೊಟ್ರ ನೀ ಎಕ್ಸಾಮ್ಗೆ ಹೋಗ್ಬೇಕ ಹಳೆ ಕಂಡರು ಬರತಾರ
ಇನ್ನೈದೇ ಒಂಬತ್ತು ತಾರೀಕ ಹೋದು ಹ್ಮ್
್ಮ ಎಷ್ಟ ಎಷ್ಟಿನ ಗಂಟೆ ಪರೀಕ್ಷೆ ಇರೋದು
ನಮ್ದು ಮಹಸಿನ ಮದಕಂತ ತೋಗಲ್ವಾ
ಇದಗ ಇನ್ನುೂ ಹೋಗಿ ಹಳರುವರುವೆ ಹೇದೇರಿ
ಫೋನ್ ಮಾಡದಂತ ತಕ ನೋಡಿ ಇವತ್ತು ಬಂದ ತಕ ಅಲ್ಗಗ ಹಲ್ಳಿಗ
ಬಂದ್ ಕೊಟ್ರೆ ಬತೀನಿ ನಾನ ಒಬ್ಬ ಐಟ್ಲು ಕರ್ಕೊಂಡ್ ನೋಡ್ತನಿ ಶನಿವಾರ ದಿನ ಆದ್ರ ಕೆಲ್ಸ ಮುಗಸ್ ಕೊಂಡು
ಹ್ಮ
ಹೋಗಿ ಐ್ಕಳ ಕರ್ಕ ಬಂದ್ ಬಿಡು ಅವರು ಹೋಗಿ ನಟ ಕ್ಷಷನ್ ಕೊಟ್ಟರವು
ಅಲ್ಲಿಂದೆ
ನ ಹ ಅವವು ಅವ್ರು ತರಗಲ್ಲ ಉಂಡಿ ಹೋದರೆ ಎಲ್ಲ ಹೊಸಸ್ಕ ಕೊಟಕ್ ಬಂದಾರ
ಹ್ಮ್ ಎಲ್ಂತ ಹೋದ್ರವ ನೀವು ತಳ್ದೊಂಡಿಗ್ ಹೋದ್ರಂತ
ಅದೆಲ್ಲ ಉಟ ಬದರ ಭಾನುವಾರ ದಿನ ಅವ್ರೊನ್ಗೆ ಹೋಗಯ್ತೇನಿ ಅ ಅದೇ ಯಾವ್ರ ಒಂದಗೆ ಹೋಯ್ತ ನಿ ಆರೊಂದಿಗೆ ಹೋಗಿದ್ದು ಬರ್ತೀನಿ
ಹ್ಮ್ ನಿ ಏತಣ ಇವತ್ ಬಂದಿದ್ರು ರಿಕ ಕರ್ಕಂತರುರು ನಾನ ಹಾ
ಕರ್ಕೋಗಿದೆ
ನಾ ಬರದ ಲೇಟ್ ಆಯ್ತಲ್ಲ ನಾ ಬರದ ಐದು ಐದ ವರ ಆಯ್ತು
ಹಾಲಳಿ ಯಾವತ್ತು ಹೋದೋರು ತರದಿ ಹಾಲಳಿಗ
ಹ ನಾಳಲ್ಲಿ ಯರ ತೋದ್ರರ ಕರ್ಕ ಬರಾ
ಏ ಅವ ಅವ್ರನಕ ಮ ಹೆಸನ
ಅ ಏನ ಗೊತ್ತಿರಾ ಲೊಕೇಶನ್ ಕಸ ಲೊಕೇಶನ್ ಕಸ ಗೊತ್ತಿರ ನನ್ನ ತಳ್ಕೊಂಡಿ ಮನಲ್ಲಿಗೆ ಹೋಗಕ ಕಳ್ಸಕೊಡ್ಬೇಕಮಕ
ಲೊಕೇಶನ್ ಕಳಸ್ಬಿಟ್ಟು ಯಾರ್ ಮನ ಅಂತ ಹುಡ್ಕಿರುವ ಅಲ್ಲಿ
ಮನೇನ್ ಕಸ್ರಂದ ರೇಟ್ ಮನೆಯದೇ ಇರ್ತಲ್ಲ ಮನೆ ಹಗ್ಬಿಟ್ಟು ಕಲ್ಸದ ಅಷ್ಟು ರೇಟು ಹ್ಮ
ಹ್ಮ್
ಹ್ಮ್ ಸಭ ವಷರಿಂದ ಆ ಹೇಳ್ಕೊಡ್ತಾರಪ್ಪ
ಹಂಗ ಕೇಳಿದ್ರೆ ಹೇಳಲ್ಲ ಅವರು
ಅತ್ತಾ
ಇಲ್ಲಿ ಮಳ್ಳ ಮಹದೇವ ಅವ್ರ ಮನೆ ಯಾವದ ಅಂದ್ರರು ಹೇಳ್ತಾರ
ಹ್ಮ್ ಮಾವನ ಸ ಅಡಸರುಮ ಮಾಡಲ ಮಲ್ಲರಸರು
ಹ ನ್ ಹೆಸರು
ಅವೈನಸ ಮುಹಗಳು ತಡಸರ ಹಾ ಯನಸ ಮಲ ಮಾವಡದುರು ಮ
ಚಿಕ್ಕ ಮೊಳ್ಳ ಅ ದೊಡ್ಡ ಮೊಳ್ಳ ಅನೋರು ಬೇರೆಯವರು
ಹಾ
ಚಿಕ್ಕಮೊಳ ಐನ ಹೆಸರು
ಹಾ
ಹ ಚಿಕ್ಕಮಳ್ಳ ಮಾಹದೇವ ಅವ್ರ ಮನೆ ಯಾವ್ದ ಅಂದ್ರ ಕೊಡ್ತಾರ ಯಾರ್ಯಾರು ಹೇಳ್ತಾರ
ಹ್ಮ್
ಹ್ಮ ಅಲ್ಲಿ ಆ ರೋಡಲ್ಲಿ ಮಾದೇ ಮಾದೇ ಪ್ರಸಾದ ಭವನ ಅದೆಲ್ಲ ಆ ರೋಡಲ್ಲಿ ಸ್ಟೈಟ್ ಹೋಗಿ ತಿರಿಕಂಡ್ರೆ ಅಮ್ಮ
ಹ್ಮ್ ಆ ನಾನು ಗೊತ್ತಿಲ್ವ ನಿಮ್ ಮನ್ ಅದಕ್ಕ
ಹಾ ಹಂಗ
ಹಾ ಹ್ಮ ಸರಿ ತಗ ಆಯ್ತು ಸರಿ ತಗ ಆಯ್ತು
ಫೋನ್ಗಿನ್ ಮಾಡದ್ರ
ಹ್ಮ್ ವೈ ಮೊನ್ನೆನೆ ಫೋನ್ ಮಾಡಿದ್ರು ಕಳ್ಸ ನ ಇನ್ನುೂ ಕಲಸಿಲ್ಲ ಅಷ್ಟೇ
ಹ್ಮ್ ಅವನೇ ಹೋದಾನ ಮಹೇಶನಯ
ಹ್ಮ್ ಅವ್ರೇ ಹೋಯ್ತರ
ಹ್ಮ್ ಹ್ಮ್ ಸರಿ ತಕ
ಹತ್ತೊಂನದಕ ಅಂತಲ್ಲ ಮದುವೆ ಹನ್ನೆರಡು ಹಡ್ಮುರಕ್ಕ ಅಲ್ಲ ಅ ಅ ಹನ್ನೆರುಡಕ್ಕ ಅಲ್ಲ ಹನ್ನೆರುಡಕ್ಕ
ಏಡು
ಹ್ಮ ಹೇಳಬೇಕು ಬಿದ್ದಾಸ್ ನಾವು ಹೋಗಿ ಬತೀವಿ ಭಾನುವಾರ
ನಾವು ಭಾನುವಾರೇ ಬರದು
ಹ್ಮ್ ಭಾನುವಾರ ದಿನ ಬಂದಿಯ
ಹ್ಮ್
ಭಾನುವಾರ ಅದೇ
ಇದ್ದೆ ಏನೋ ಗೊತ್ತಿಲ್ಲ
ಕೆಲ್ಸ ಇಲ್ಲರಾ ಅದಕ್ಕೆನು
ರೋಬೋದು ಆಗ್ದೆರ ಇಲ್ಲ
ಹಾ
ಬಂದು ಇನ್ವಟೇಶನ್ ಕೊಟ್ರ ಬರ್ತೀನಿ ತಕ
ಮದುವೆ ಪಿಕ್ಸ್ ಆಗಿ ಈಗ ಮದುವೆ ಶಾಸ್ತ್ರ ಈಗ ಮದುವೆ ಈಗ ಮದುವೆ ಫಿಕ್ಸ್ ಮಾಡಿದ್ರ
ಮಾಡ್ಕಬಿಡ್ತಾರೆ ಹಾ ಈಗ ಹೊಸಕೋಟೆಗೊಗ್ಬೇಕ ಊಟ ಹೀಗಿಲ್ಲ ಸುತ್ತೂರ್ಗ ಹೋಗಿದ್ದು ವಾಬಕ್ಕ ಹೊಸ್ಕಟ್ಗ
ಹ್ಮ್ ದುಡ್ಡ ಹಾಕ್ಬಿಟ್ಟು ಹೊಸಕೋಟೆಗೆ ಹೋಗಿ ಫೋನ್ ಮಾಡು
ಹ್ಮ್
ಅನು ಏನ್ ಮಾಡ್ತಿದ್ದಾಳೆ ಬೆಳಿಗ್ಗೆಯಿಂದ
ಬಟ್ಟೆ ಹೋಲಿತಿರ್ಬೇಕು
ಫೋನ್ ಮಾಡ್ದಾಗೆಲ್ಲ ಕೆಲ್ಸಕ್ಕಕ್ಕ ಕೆಲ್ಸಕ್ಕಕ್ಕ ಅಂತಳ ಹ್ಮ್
ಅನುಗ ಒಂದ್ ಎರಡು ಗಂಟೆ ಮೇಲೆ ಮಾಡುವ
ಹ್ಮ್
ಫ್ರೀಯಗ ಇರ್ತಲ್ಲ ಆಗ
ಎಏಡ್ ಗಂಟೆ ಮೇಲೆ ನನ್ಗ ಕೆಲ್ಸಿರಲ್ವಾ
ಹಾ
ಮನ್ಯಾಗ ಏನಿದ್ರುವೇ ಬೆಳಗ್ಗೆ ಹತ್ತು ಗಂಟೆಗಾ ಹತ್ತು ಗಂಟೆಯಿಂದ ಹತ್ತು ಹದಿನೈದು ಗಂಟ
ಹತ್ತು ಗಂಟೆಗೆಗಾರು ಇನ್ನುವೆ ಕೆಲಸ ಮುಗಿಸಿರಲ್ಲ ಅವರು
ಏನೋ ಮಧ್ಯಾಹ್ನ ಒಂದ್ ಗಂಟೆಯಿಂದ ಒಂದ ಒಂದುವಾರ
ಹ್ಮ್
ಸಾಯಂಕಾಲ ನಾಲ್ಕು ಗಂಟೆ ನಾಕು ಹತ್ತು
ಯಏ ಬಿಡ್ಸಕ್ ಮಾರಕಲ್ವಾ
ಹಾ
ಏರ್ ಬಡುಸ್ ಹಾಕೊಂಡು ಹೋಗು
ಯಹೇ ಅಲ್ಲಿ ಡಿಸ್ಟಬೆನ್ಸ್ ಬರಬಾರದು ಅಂತಲ್ಲ ಮಾತಾಡ್ಬೋದು ಮಾತಾಡ್ರ ಏನು ಇಲ್ಲ
ಹ್ಮ
ಈಗ ಹಿಂಗ ಮಾತಾಡ್ತದ್ನೆಲ್ಲಾ ಹಂಗ ಮಾತಾಡಕಕ್ ಹೋದ್ರಾ ಸೌಂಡ್ ಬತ್ತಾ
ಮಿಷನ್ಸ್ ಸೌಂಡು ಮಿಷಿನ್ತ್ರ
ಹ ಮಿಷಿನ್ ಸೌಂಡ್ ಆಮೇಲೆ ಅರುಡಕ್ ಹಾಕೊಂಡಿರ್ತಾರ
ನ ಹ್ಮ ಸರಿ ಹಂಗೆ ಹಂಗೆ ಶಿವಮ್ಮ ಅವಡ ಹೆಸರುಕೊಂಡ ಡೈರೆಟ್ ಹಂಗೆ ಹಾ ಅಲ್ಲಿ ಅಪ್ಪಾಜಿ ನ ಹೆಸರ್ ಅಪ್ಪಾಜಿ ನಂಬರ್ನ
ಏಯ್ಯೇಡ ಏನುತ ಸರಿ ತಪ್ಪು ಆಯಿತು
ಹ್ಮ್ ಐದು ನಿಮಿಷ ಇರು ಸುರ್ಗೆ ಹೋಗ್ಬೇಕು ಮಾಡ್ತಾನಂತೆ
ಹಾ ಸರಿ ಬಿಡು
ಗರೆ ಸಿ